ಏಳು
ಜ್ಯೋತಿ ಅಂತ ಬರ್ತಿದೆ
ಹಾ ಬರ್ಲಿ ಬರ್ಲಿ ಅದು ನನ್ನ ತಂಗಿನೇ
ಹೌದು ಹ ಹೇಳಕ್ಕ
ಕೆಲಸ ಲ್ವಾ ಕೇೇಳಿಸತಾ ಇಲ್ವಾ ಅಂದೆ ಹ್ಮ್ ಹ್ಮ್ ಹೇಳು ಹೇಳು ಏನೋ ಹೇಳ್ತಾ ಇದ್ದಲ್ಲ ಅವಾಗೆ
ಹಾ ಚಿಕ್ ತಿರುಪತಿಲಿಂದ ಹತ್ರ ಅಂತಲ್ಲ ಮಾಮೂಲಿ ಅಲ್ಲಿ ಮೆಜೆಸ್ಟಿಕಲ್ ಬಸ್ ಅ ಅವರು ಡ್ರೈವರ್ ಹೇಳ್ರು ಮುಂದೆಂತ ಪಚ್ಚೆ ಆದ್ರರು ಮುಂದ ಹೋಗ ಕತ್ಕೊಂಡೆ ಹ ಇಿಬೇಕ ನೀವು ನಂಬರ್ ಕೊಡು ಚಿತ್ತರಪ್ಪತಿಗ್ ಬಂದಾಗ ಬರ್ತಿನಿನ್ ನನ್ಗೆ ಬಯ ಆಯ ತುಕ್ಕಣ ಹ
ಆಮೇಲೆ ಬಸ್ ನನ್ನಕ್ಕೆ ಸ್ಟಾಪ್ ಇರ್ಲಿಲ್ಲ ಅಲ್ಲಿ ನಮ ಹಾಸ್ಪಿಟಲ್ ಹತ್ರ ನಂ ಹೆಂಗ ಹೋಗ್ಬೇಕ ಅವ್ರ ರಿಕ್ವೆಸ್ಟ್ ಮಾಡಕೊಂಡಿದ್ದೆ ಸ್ವಲ್ಪ ಸ್ಟಾಫ ಕೊಡಿ ಹಾಸ್ಪಿಟ್ಲ್ತ್ರ ಅಂತ ಇನ್ ನಿಲ್ಸ್ಬೇಕಲ್ಲಾ ಅದ ತಪ್ಪ ತಪ್ಪ ಕೊಟ್ಬಿಟ್ಟೆ ನಂಬರ್ನ
ಚೆನ್ನಾಗಿರೋ ಕೆಲ್ಸ ಮಾಡಿಯಾ ಮತ್ತೆ ನಿಜ ನಂಬರ್ ಯಾರಾದ್ರು ಕೊಡ್ತಾರ ಹ್ಮ್
ಬೇರೆ ಆಗ್ಬೇಕಿತ್ತು ಇಲ್ಲಾದ್ರೂ ಬೈದ ಬಿಡದ
ಹ್ಮ ಹಾ ಅದೇ ಮತ್ತೆ ಹ್ಮ್ ಎಂತೆಂಥವ್ರು ಇರ್ತಾರೆ ನೋಡು ಹ್ಞೂ ಅದೇ ಮತ್ತೆ ಯಾರು ಕಂಡಕ್ಟ್ರಾ
್ರೈರ್
ಡ್ರೈವರಾ ಅಯ್ಯೋ ನನಗೊಂದ್ಸಲ ಕಂಡಕ್ಟ್ರ ಹಗೆ ಮಾಡಿದ್ದರು ನಮ್ಮ ಅಣ್ಣನ ಮಗ ಇದ್ದಾನೆ ತುಂಬ ಆಸ್ತಿ ಇದೆ ಅಷ್ಟು ಆಸ್ತಿ ಇದೆ ಹಂಗೆ ಕೆಲಸ ಮಾಡ್ತಾನೆ ಪೋಲಿಸು ಹಂಗೆ ಹಿಂಗೆ ಅಂತ ಮಾತಾಡಿ ಮಾತಾಡಿ ನಂಬರ್ ಎಲ್ಲ ಇಸ್ಕೊಂಡ ನಾನ್ ತಪ್ಪ ತಪ್ ನೆಂಬರ್ ಕೊಟ್ಟ
ಓ ಅಕ್ಕ ನನ್ ಮಂಗಳೂವಾರ ಬರೋಣ ಅಂತ ಅನ್ಕೊಂಡಿದೀನಿ ನಾಳೆ ತಪ್ಪ್ರ ನಾಳಗ್ ಬತ್ತ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಂಗೆ ತ ಮಾಡ್ಕೊಬೇಕು
ಹ್ಮ ಹಾ ಹಂಗ ಹ್ಮ ಹಾ ನಾನೆಲ್ಲಾ ಇವತ್ತು ಭಾನುವಾರ ಅಲ್ವಾ ಇವತ್ತೆಲ್ಲಾ ಆ ಕಡೆ ಎಲ್ಲಾ ಓಡಾಡ್ಕೊಂಡಿರ್ತರೇನೋ ಅಂತ ಅನ್ಕೊಂಡೆ ಧರ್ಮಸ್ಥಳವಾಗಿದ್ರಲ್ಲ ಹ್ಮ್
ಇವತ್ ಬಂದ್ರೆ ದೇವಸ್ಥಾನಕ್ಕೆ ಹೋಗಕ್ಕ ಆಗಲ್ಲ ರಷ್ ಇರುತ್ತೆ ಇಲ್ಲ ಅವರು ಬೇ ವೀಕ್ ಆಫ್ ಒಂದ ಇದನ ಇದ್ದಿದ್ದು
ಹಾ ಹಾ ಹೌದಾ ನಂಗ್ ಗೊತ್ತಿಲ್ಲ ಭಾನುವಾರ ಹೆಂಗೊ ನೀನು ಫ್ರೀ ಇರ್ತಿಯಯಲ್ಲಾ
ಸಡನ್ ಆಗಿ ಸುಮ್ನೆ ಇನ್ನುೂ ಕನ್ಫರ್ಮ್ ಇ ಿಇಲ್ಲ ಮನ್ಗ್ ಬಂದ್ರು ಇನ್ನು ಏನು ಕನ್ಫರ್ಮ್ ಆಗಿ ಎಲ್ಲ ಹೋಗಣ ನಡಿ ಅಂದಬಿಡತ್ಲ್ಲ ಗುರುವಾರ ಎಲ್ಲಾ ಆಗಿತ್ತಲ್ಲಾ ಎಲ್ಲ ಕೆಲ್ಸ ಎಲ್ಲ ಆ ಆತ್ತು ಸ್ನಾನೂ ಆಗಿತ್ತು ಈಗ ಬಸ್ ಟಿಕೆಟ್ ಬುಕ್ ಮಾಡ್ಕೊಂಡು
ಹ್ಮ್ ಹ್ಮ್ ಅದೇ ಹೇಳಿದ್ಲು ಮರಿ ಹ ನೇತ್ರಕ್ಕ ಫೋನ್ ಮಾಡಿತ್ತು ಹಿಂಗ ಅಂತು ಅವ್ರ್ದೇನೋ ಸಂಬಳದ್ದು ಅಂತ ಅಂತು ಅಂತ ಅಂತು ನನ್ನತ್ರ ಅಂದಿದಕ್ಕೆ ಆಮೇಲೆ ನಾನ್ಂದ ನಾನ್ ಅಂದೆ ನೀನ್ ನಿಮ್ಮ ಅಮ್ಮನ ಹತ್ರ ಮಾತಾಡನ್ವೇನೋ ನೀನ್ ಹೆಂಗ ಏನ್ ಮಾಡ್ತೀಯಾ ಏನ್ ಕೇಳ್ತೀಯಾ ಅಂತಂದೆ ಏ ಇಲ್ಲ ಕಣಕ್ಕ ಇವಾಗ ಮಾತ್ರ ಮಾತಾಡ್ತೀವಿ ಅಂಗೆಂಗೆ ಅಂದ್ರೆ ಜಾಸ್ತಿ ಏನಿಲ್ಲ ಅಂತಲ್ಲ ಅವಳು ನೀನ್ ಜಾಸ್ತಿನೇ ಇರ್ತಯೋ ಕಡಿಮೆೇ ಇರ್ತಯಾಂಗ ನ್ ಗೊ ವಾ ಅಂತ-
ಅದಿಕ್ಕೆ ಏನಂದ್ಲು ಮಾತಾಡ್ತೀನಿ ಅಂತನ್ಲಾ
ಅದೇ ಜಾಸ್ತಿ ಏನ್ ಮಾತಾಡಲ್ಲ ಸ್ವಲ್ಪ - ಸ್ವಲ್ಪ ಮಾತಾಡ್ತೀನಿ ಅಂತ ಸ್ವಲ್ಪ- ಸ್ವಲ್ಪ ಮಾತಾಡ್ತೀನಿ ಅಂತ ತಾಳೆ ಹ್ಮ- ಅದೇ ಮತ್ತೆ ನಾನ್ಂಗಂದ ಏನಾನೋ ಹೇಳ್ತಿಲ್ದಿ ಇನ್ನು ಫೋನ್ ಕೊಡಡ್ಸ್ಬೇಕು ಅನ್ಕೊಂಡಿಲ್ಲ ಅ ಜೂನ್ ಒಂದ ತರಿಕೆನ ಬರ್ತಡ ಇತ್ತಂತೆ ಅದ್ರ ಬದ ನಾನ್ ತಮ್ಮನ್ ಕೊಡಸ್ದೆ ನೋಡ್ ನನ್ಗೆ ವಾಚ್ ಗಿಫ್ಟ್ ಬಂದೈತೆ ಅದ್ರೆಲ್ಲ ಆಫರು ಫ್ರೀಯಾಗಿ ಬಂದೈತೆ ಅಂತ ಏನ ಹೇಳ್ತಿ ಅದ್ರಲ್ಲಿ ಏನೇನೋ ಕಾವಿನತ್ರ ಇಲ್ಲಿ ಚೆಕ್ ಮಾಡಿಸಕೊತ ಹೆಗೆ ಹುಡ್ಡುಗಿರು ಹ್ಮ್ ಹಂಗ ಅವ್ನಿಗೆ ಬೇಡವಂತೆ ಬೇಡ ಬಿಡ್ರಿ ಮಾತಾಡೋದ ಏನ್ ಬೇಡ ನನ್ಗೆ ಹೆಂಗೋ ಮಿಕ್ಕಂತು ನನ್ನ ತಮ್ಮನ ಕೊಡಸ್ದ ಒಳ್ಳೇದಾಯ್ತು ಆ ಅಂತಾಳೆ ಆಮೇಲೆ ಅದೇನುೋ ಹಚ್ಚೆ ಏನೋ ತೆೆಗೆಸ್ಕೊಳೋಕ ಇ ಎಲ್ಲೋ ವಿಜಯನಗರ ಹಾಸ್ಪಿಟ್ಲ್ಗೆ ಹೋಗಿಲ್ಲಂತೆ
ಹ್ಮ್
ಅದ ತೆೆಗೆಸ್ಕೊಂಡು ಹಣೆ ಹತ್ರ ಮತ್ತೆ ಇಲ್ಲಿ ಅಲ್ಲ ತೆಗಸ್ಕೊಂಡು ಎರಡನೇ -ಟೈಮ್ ಅದೇನೋ ಇದು ಮಾಡ್ ಇತರ ಅಂತದ್ ಹಿಂಗ ಅವರು ಆರ್ಡರ್ ಎಂತ ಏನ ಹಾ ಶೂಟ್ ಇರ್ಬೇಕದು ಹ್ಮ್
ಅದು ಏನ್ ಗುಳ್ಳೈತಂದ ಮಚ್ಚೆ
ಹ್ಮ್ ಮಚ್ಚೆ- ಮಚ್ಚೆ ಕಪ್ಪುದು ಅ ಚಿಕ್ಕವಾಗ ಯಾವಾಗ ಹ್ಮ ಚಿಕ್ಕವಾಗ ಯಾವಾಗ ಹಾಕ್ಸರ್ ಾರೆ ಇವಾಗೆಲ್ಲ ಹುಡುಗಿ ಹುಡ್ಗಿ -ಎಲ್ಲಾ ಫ್ಯಾಷನಬಲ್ ಅಲ್ಲ
ಅಕ್ಕ ಅದು ಕಾರಳು ಯಾರು ಹಾಕ್ಸಿರಲ್ಲ
ಹ್ಮ್ ಹಹಾ ಅದೆಲ್ಲಾ ಚಿಕ್ಕಲ್ಲ ಹಂಗಲ್ಲ - ಹಂಗಲ್ಲ ಈ ಚಿಕ್ಕವಾಗ ಹಾಕ್ಸ್ತಾರ್ ನೋ
ಏ ಅದು ಅಸ್ರು ಗ್ರೀನ್ ಆಗಿರುತ್ತಲ್ಲ ಅದಾ
ಹಾ ಹೌದು ಹಸಿರು ಕಲರ್ ಬರುತ್ತಲ್ಲಾ ಅದು - ಅದು ಹ್ಮ್ ಅಣೆಯ ಮತ್ತೆ ಚಿನ್ನತ್ರ ಸಿದ್ರಾ ಅವಳಿಗೆ. ಗಲ್ಲ ಬರುತ್ತಲ್ಲ ಅಲ್ಲಿ ಎರಡು. ಕಡೆ. ಹಾಕ್ಸಿದ್ರು ಮೊದ್ಲೊಂದ್ಸಲಿ ಶೂಟ್ ಮಾಡ್ಸಿದ್ ಅಂತ ಇಲ್ಲ ವಿಜಯನಗರದತ್ರ ಯಾವುದೋ ಹಾಸ್ಪಿಟಲ್ ಅಂದಲ ಅವಳಿಗೂ ಕಾವ್ಯಾಗ ಗೊತ್ತು.
ಹ್ಮ್.
ಯ್ ಫುಲ್ ಕಪ್ಪಗ ಆಗ ಹೋಗ್ಬಿಟ್ಟಿದಾಳ ನೋಡಕ್ ಆಗಲ್ಲ ಅವರ ಊರಿಗೆ ಹೋಗಿದ್ಲಲ್ಲ. ಹ್ಮ್ ಫುಲ್ ಕಪ್ಪಗೆ ಹೋಗಿದ್ಯಾ ಏನ್ ಮ ಹಿಂಗ ಆಗೋದಿ ಅಂದ್ರೆ ಇರ್ಲಿ ಬಿಡಾಕ್ಕ ಇದೆಲ್ಲಾ ಒರ್ಜಿನಲ್ ಕಲರ್ ಅಂತಾಳೆ.
ಹ್ಮ್ ಹ್ಮ್ ಹ್ಮ್.
ಬೆಂಗಳೂರಲ್ಲಿ ಇದಾಗ ಮಾತ್ರ ಹಾಕಿ ಹಾಕಿ ಉಜ್ಜೋಳು ನನ್ ಬೆಳ್ಳಗ್ ಆಗ್ಬೇಕು ಬೆಳ್ಳಗ್ ಆಗ್ಬೇಕು ಅಂತ. ಇವಾಗೆಲ್ಲ ಅವ್ರ ದಡಮ್ಮ ಮನೆಯ ಎಲ್ಲ ಐ್ತಂತೆ ಅದೇ ನೀನ್ ಹಂಗಂದಲ್ಲಾ. ನಾನೇನು ಕೇಳ ಹೋಗಿಲ್ಲ ಯಾಕ ಅವಳ ಅವಳಾಗ ಅವ್ಳ ಹೇಳಲಿಲ್ಲ ಅಂದರೆ ಆಮೇಲೆ ಬೇಜಾರು ಮಾಡ್ಕೊಂತಾಳೆ ಅಂತ ನಾನೇನು ಕೇಳಲಿಲ್ಲಪ್ಪ ಸುಮ್ಮ್ನೆ ಹ್ಞ ಹೌದಾ ಹೌದಾ ಅಂತಂತ. ಅಂದೆ ಅಷ್ಟೇ ಆಮೇಲೆ ನಾನು ನಿರ್ಮಲ ದೇವಸ್ಥಾನಕ್ ಹೋದ್ವಾ ಅವತ್ ಗುರುವಾರ. ಅವಳು ಆಸ್ಪ ತ್ರಗೋಗಿ ಬಂದು ಏನೋ ಕಾವ್ಯ ಹತ್ರ ಏನೋ ಮಾತಾಡ್ತಿದ್ಲು ಆಮೇಲೆ ನಾಲ್ಕೂವರೆ ಅವಾಗೇಏನೋ ಹೋಗ್ತಾಯ ಇಲ್ಲಂತೆ ಲೇಖನ ಅಡ್ಡ ಬಂದಲಂತ ಅವ್ಳನ್ನ ಮಾತಾಡ್ಸ್ಕೊಂಡು.
ಲೇಖನ ಎಲ್ಲಿದಳಂತಿಗ.
ಇಲ್ಲ ಇದಲ್ ನಮ್ ಪಿ ಜಿ ಅಲ್ಲೇ ಅಂದ್ರೆ ನಮ್ ರೂಮಲ್ಲಿ ಇಲ್ಲ ಕೆಳಗಡೆ ರೂಮಲ್ಲಿ ಸೀಟ್ ಯಾವುದು ಇರ್ಲಿಲ್ಲ ಬೆಡ್ಡು. ಅದಿಕ್ಕೆ ಕೆಳಗಡೆ ಅದೇ ಗ್ರೌಂಡ್. ಅಲ್ಲಿ ಟೀಚರ್ ಕೆಲ್ಸಕ್ ಹೋಗ್ತಾವಳೆ ಇಲ್ಲೇ ಲಗ್ಗೆರೆ. ತ್ರ.
ಹೌದಾ ಏನ ಊರೆಲ್ಲ ಇರ್ತಾಳೆ.
ಇವಿ ಅಲ್ಲೊಂದು ನಾರಾಯಣ ಅಂತ ಬರುತ್ತೆ. ಎಂಥ. ಅದೇ ಹೋಗ್ ಇದ ಇಬ್ರು ಒಂದೇ ಸಲಿ ಹೋಗಿದ್ದು ಇಂಟರ್ವ್ಯೂಗೆ. ನನಗೆ ಸ್ಯಾಲರಿ ಸಟ್. ಸಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅವಳಿಗೆ. ಇಪ್ಪತ್ತ ಮೂರು ಎಷ್ಟೋ ಏದ್ರರು ಇಪ್ಪತ್ ಮೂರು ಎಪತುನಾಲಕೂ. ನಾ ಅಷ್ಟಕ್ ಹೋದ್ರೆ ನನ್ಗೆ- ಹೆಂಗ್ ಆಗುತ್ ಹೇಳು. ನಲ್ವತ್ತೊಂದರಲ್ಲಿ ಇತ್ಕೊಂಡು. ಅವ್ರ ಇಪ್ಪತ್ತೆಂಟು ಅಷ್ಟೇ ಹಾ ಇಪ್ಪತ್ತೆಂಟ ಅಷ್ಟೇ ಕೂಡಾಕಾಗೋದು ಅಂದ್ರು. ಏ ನಿಮ್ ಇಪ್ಪತ್ತೆಂಟು. ಬಡೆಯನ್ನು ಬಡ ನೀವ ಇಟ್ಕೊಳ್ಳ ಅಂತ ಬಂದ್ಬಿಟ್ಟೆ ನಾನು.
ಹ ಅವ್ಳು ಅಲ್ಲೇ ಹೋಯ್ತವಳಾ.
ಹ್ಮ್ ಅಲ್ಲೇ.
ಹ್ಮ್ ಅಲ್ಲೇ ಹೋಗ್ತಾಳು ಇನ್ನೇನ. ಇಪ್ಪತ್ತಾರಕೇನು ಅವಳಿಗೆ ಸಂಬಳ ಆಗ್ಬೋದು ಒಂದ್ ತಿಂಗಳ ಆಗುತ್ತೆ.
ಹ್ಮ್.
ಅಓಕೆ ನಾನು ಬೇರೆ ಕಡೆ ನೋಡ್ತಾ ಇದ್ದೀನಿ ನಾನು ಅಕಾಮಿಡೇಷನ್ಗೆ ಹೋಗ್ಬಿಡೋಣ ಅಂತ ಒಂದು ಕಡೆ ಯೋಜನೆ ಮಾಡ್ಕೊತಾ ಇದ್ದೀನಿ. ಸುಮ್ಮನೆವೆಲ್ಲ. ಪಿ ಜಿಗ್ಲೊ ರುಮು. ಅವೆಲ್ಲ ಸುಮ್ಮನೆ ಟೈಮ್ ಹೋಗುತ್ತೆ ಇವಾಗ ನು ನೋಟಿಫಿಕೇಶನ್ಗಳು ನ ಬರ್ತಾವಂತೆ ಅದಕ್ಕ ಓದ್ಕೊಳ್ಳಳಕ್ ಸ್ವಲ್ಪ ನಿಗೆ ಜಾಸ್ತಿ ಟೈಮ್ ಬೇಕಲ್ಲ. ಅಲ್ಲ ಆದ್ರೆ ಅಲ್ಲೇ ಇದೆ. ಇತ್ತೆ ಆರು ಗಂಟೆ ಆರೂವರೆಗೆ ಬಿಟ್ರ ಆರಾಮಾಗ ನಂ ಇನ್ನು ಒಂದ್ ನಾಲ್ಕಕ್ ಗಂಟೆ. ಟೈಮ್ ಸಿಕ್ಕುತ್ತೆ. ಸಂಜೆ ಏನಾರು ರೆಡಿ ಆಗ್ಬೋದು ನಾನು ಓದ್ಕೋಬೋದು ಅಂತ ನಾನು ಅಕೊಂಡ ಹೌದು. ಹತ್ರನೇ ಇಲ್ಲಿಂದ ಒಂದು ಅರ್ಧ ಗಂಟೆ ನಲವತ್ತು ನಿಮಿಷ ಹೋಗ.
ಎಲ್ಲೆಲ್ಲಿ ಲಗೇರಿ ಅಂದ್ರೆ.
ಲಗ್ಗೆರ ಸುಮನೆಳ್ಳ ಬ್ರಿಡ್ಜ ಅದರ ಮೂರನೇ ಸ್ಟಾಪ್ ಏನು ಹ್ಮ್ ಆ ಕಡೆಗೆೆ ನೆಲ್ ಎಂತ್ದು ಜಾಲಳಿಕ. ಹೌದು ನೋಡಿದಿಯ ನೀನ್ ಹ್ಮ್. ಅಲ್ಲಿ ಕೆಂಪೇಗೌಡ ಅಂತ ಒಂದು. ಹ್ಮ್ ಹೌದು ಕೆಂಪೇಗೌಡ. ಅಂತ ಒನ್ ಹೌದು. ಕೆಂಪೇಗೌಡ ಅಂತ ಒಂದು ಬಸ್ ಸ್ಟಾಪ್ ಬರುತ್ತೆ ಅದ್ರ ಮುಂದಿಂದು ಇಲ್ಲ ಕೆಂಪೇಗೌಡ ಹತ್ರ ಹೌದು ಹ್ಮ್ ಹ್ಮ್. ಅಲ್ಲೇ ಬರುತ್ತೆ ಅಲ್ಲೊಯ್ತಾಳೆ ಏನ್ ನೋಡ್ಬೇಕಕ್ ಕೆಲ್ಸ ಏನೋ ಕಡಿಮೆ ಅಂತೆ ಅಷ್ಟೊಂದ ಏನ್ ಇರಲ್ಲ ಅವ್ಳಗೆ ಅಂದ್ರೆ ಅವ್ಳು ಫ್ರೆಶ್ ಹಾರ ಅಲ್ವಾ ಹಂಗಾಗಿ ಅಷ್ಟು ಚೆನ್ನಾಗಿದೆ ಅಂತ ಹೋಗ್ತಿದ್ದಲ್ ನೋಡೋಣ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಏನಾಗ್ತ ಹಾ ಹೌದೌದು. ರಜೆ ಅಂತೂ ಗೌರ್ಮೆಂಟ್. ರಜೆಗಳೆಲ್ಲ ಇರುತ್ತವೆ ಭಾನುವಾರ ಇರುತ್ತೆ.
ಹ್ಮ ಆಮೇಲೆ ಹಾಫ್ ಡೇ ಸಟರ್ಡೇ ಹಾಫ್ ಡೇ. ಚಾರಿಯ ಕವಿತಳ ರಸ ಕವಥಳ.
ಹತ್ತಾವಳಪ್ಪ ಇನ್ನುೂ ಈ ತಿಂಗಳು ಕಳೆದ್ರೆ ಗೊತ್ತಾಗುತ್ತೆ. ಏನಾಗತ್ತೆ ಇಲ್ಲ ಇಲ್ಲ ಸ ಏನ್. ಸೀರ ಏನು ಏನು ಅದೇನು ಅವರೇನು ಹೇಳಲಿಲ್ಲ. ಇವಳ ರಸ ಕಕೊಂಡೆ ಹೋಗ್ತಾವಳ ಅಲ್ಲಿ. ಹ. ಹಾಕ್ಕೊಂಬರೋದು ಇಲ್ಲ ಯಾರೋ ಒಬ್ಬೊಬ್ಬರು ಮದುವೆ ಆಗಿ ಸ್ವಲ್ಪ ವಯಸ್ಸಾಗಿರೋರಂತರರು ಹಾಕ್ಕೊಬರ್ತಾರ ಅಷ್ಟೆ. ಅವ್ರೇಏನ್ ಕಂಪಲ್ಸರಿ ಆಗ್ತ. ಹಾಕ್ಕೊಬನ್ನಿ ಅಂತ ಏನಿಲ್ಲ ಇಷ್ಟ ಇದರೂ ಹಾಕ್ಕೊಂಡು ಹೋಗ್ಬೋದು ಇವರೇ ಅವಳು ಹಾಕ್ಕೊಂಡೋಗಲ್ಲ ಅಷ್ಟೇ. ಎಲ್ರೂ ಹಾಕೋ ಬರಲ್ಲಲ್ಲ ಎಲ್ರೂ ಹಂಗೆ ಡ್ರೆಸ್ ಹಾಕೊಂಡೆ ಬರ್ತಾರೆ. ಅದಕ್ಕೆ ಇವಡು ಹಾಕಣವಂಗಲ್ಲ. ಹ್ಮ್ ಊರಿಗೆ ಹೋಗಿದ್ದಾಳಿಲ್ಲ ನಿನ್ನೆ ಹಂಗೆ ಕ್ಲಾಸ್ ಮುಗಿಸಕೊಂಡ್ ಹಂಗೆ ಹೋಗ್ಬಿಟ್ಟೆವಳೆ. ಸಂಜೆ ಬರ್ತಾಳ ಇಲ್ಲ ನಾಳೆ ಬರ್ತಾಳ. ಹ್ಮ್. ಏನು ಅಲ್ಲೇಏನು ಗೊತ್ತಾ ಬೆಳಗ್ಗೆ ಎಂಟು ಇಪ್ಪತ್ತಕ್ಕೇನ. ಬಯೋಮೆಟ್ರಿಕ್ಕು ಆಮೇಲೆ ಸಂಜೆ ನಾಲ್ಕು ಮುಕ್ಕ. ಕಾಲ ನಕೂ ಹೊರಗೇನು. ಮೂರವರೆಗೆ ಮಕ್ಳೆಲ್ಲ ಹೊಂಟೋಗ್ತಾರಂತೆ ಆದ್ರೆ. ಇವ್ರು ಮಾತ್ರ ಒಂದು ಗಂಟೆ ತಲ್ಲೇ ಇರಬೇಕು ಮೂರುವರೆಯಿಂದ ನಾಲ್ಕೂರೆವರೆಗೂ. ಟೀಚರ್ಸುಗಳೆಲ್ಲ. ಹ್ಮ್ ನಾಲ್ಕವರೆ ಇಲ್ಲ ನಾಲ್ಕು ಮುಕ್ಕಾಲಾಗ ಮುಗಿಯುತ್ತೆ ಬರೋ ಅಷ್ಟೊತ್ತಿಗೆ ಐದುವರೆ ಆರು ಗಂಟೆ ಹಾಗುತ್ತೆ.
ಹ್ಮ್ ಬೆಟ್ಟವರು.
ಆರಾಮ್. ನಾ ಫ್ರೆಷರ್ ಅಲ್ವಾ ಹೆಂಗ ಒಳಗ ಆರಾಮ್ ಅನ್ಸುತ್ತೆ. ಹ್ಮ್. ಅದ. ಹ್ಮ ಮತ್ತೆ ಏನ್ ಏನ್ ಮಾಡಿದ್ರಿ ಬೆಳಗ್ಗೆ.
ಬೆಳಿಗ್ಗೆ ಟಿಫನ್ನು ಇದು ಪಲಾವ್.
ಹ್ಮ್. ನೀನು ಪಲಾವ್ ಮಾಡಿಬಿಟ್ಟಿದಯಾ ಇವತ್ತು ಅನ್ನದ್ದು ರೈಸ್ ಹ್ಞೂ ಹ್ಞ.
ಸ್ಟಾರ್ಟು ಸಂಜೆ ಬ್ರೌನ್ ರೈಸ್ ಮತ್ತೆ ಸಾಂಬಾರ್ ಮಾಡ್ಬೇಕು.
ವಾ ಮತ್ತೆ ಡಯಟ್ ಸ್ಟಾರ್ಟ್ ಮಾಡ್ತಿದ್ದೀರಾ.
ಹ್ಮ್ ಮೊಟ್ಟೆ ಮೊಟ್ಟೆ ಬೇಯಿಸಿದ್ದೆ
ಹ್ಮ್
ಹ್ಮ ಅವ್ರಿಗೂ ಅಲ್ ಮ ಆಫೀಸ್ಕೂ ಮೊಟ್ಟೆ ಕೊಡ್ಬೇಕು
ಹ್ಮ್
ಸಂಜೆ ಮೊಟ್ಟೆ ಬೇಯಸ್ಬೇಕು ಅನ್ನ ಮಾಡ್ಬೇಕು ಸಾರು ಮಾಡ್ಬೇಕು
ಮ ಮಾಡ್ತೀನಿ
ಹಾ ಸರಿ ಅಕ್ಕ ಹ್ಮ್
ಹಾಗ